ಹಲೋ
ಹಾ ಸೈರಾ ಹೇಳ
ಹಾ ಅಂಬಿಕಾ ಏನ್ ಮಾಡಕ್ಕತ್ತಿ ಆರಾಮದಿಯಾ
ಆರಾಮ ಇದದ್ದೀನಿ ನೋಡಮ ನಿನ್
ಹ್ಮ್ ನಾನು ಆರಾಮ ಇದೀನ ನೋಡ ಏನ್ ಮಾಡಾಕತಿ
ಏನ ಇಲ್ಲಾ ಮ್ಯಾಮ ಬಂದು ಸುಮ್ ಮಕೊಂಡಿನ್
ಹೌದಾ ಇಟಜಲ್ದಿ
ಇಲ್ಲ ಏನು ಇವತ್ತು ಇದು ಸಾಯಂಕಾಲ ಪಾನಿಪುರಿ ಮಾಡಿದ್ನೆ
ಹ ಮನೆಗೆ ಹೋಮ್ಮೇಡಾ
ಹಓ ಹೋಮೇಡ್ ಪಾನಿಪುರಿ ಎಲ್ಲಿ ಹೊರಗಿನ್ ತಿನ್ನಲ್ಲೇವೋ ನಿಮ್ಣನ್ ಕಾಲಾಗ ಸಾಕಾಗೆತಿ
ಹೆಂಗ್ ಮಾಡ್ತೀರಿ
ಪಾನಿಪುರಿ ಪೂರಿ ಹೊರಗಿಂದ ತಂದು ಬಿಡ್ತೀನಿ
ಹಾ ಎಷ್ಟು ಬೇರೆ ಅದು ಪೂರಿ ನಮಗ್ ಬರ್ತದ ಹೊರಗಂತರಕ್ಕ ನಾವ್ ಮನಂದೇ ಮಾಡಾಕತ್ತೇನೆ ಮೈದಾ ಆಯ್ಕ ನಾವ್ ಮಾಡಾಕತ್ತೇನಿ ಸರಿ ಸಾರ ಹೆಂಗ ಅದು ಏನಂತರ ನೀರ್ ಹೆಂಗ್ ಮಾಡ್ತಿ
ನೀರ ಇದು ಪೂರಿ ಏನ್ನು ರೆಡಿಮೇಡ್ ಕರವು ಇರ್ತಾವಲ್ಲ ಎಣ್ಣೆ ಕರವು
ಹಾ
ಹಪ್ಳ ಟೈಪ್ ಅವು ತಗೊಂಡ್ ಬರ್ಬೇಕಾ ಅಂದ್ರೆ ಅವು ಕರ್ದುವೇ ಬೇರೆ ಪ್ಯಾೆಟ್ರ್ತ
ಹೌದೌ ಹೌದು ಕೆ ವಿ ಎನ್ ಮಾಲ್ ಅಲ್ಲಿ ಸಿಗ್ತಾವ
ಸ್ಮೆಲ್ ಆಗಿರ್ತಾವರು ಚೊಲೋ ಇರೋಂಗಗೆಲ್ಲ
ಹಾ
ಇದು ಉರಿಯೋದೇ ತರ್ಬೇಕು ಹಪ್ಳ ತರ ಕರಿತೀವಲ್ಲ ಅಂತವೇ ತರ್ತೀನಿ..
ಹಾ..
ಇದು ಪಾನಿ ಮತ್ತೆ ಪ ಇದು ಆಲೂಗಡ್ಡೆ ಪಲ್ಯ ಮನೆಗೆ ಮಾಡ್ಕೊಂಡ್ಬಿಡ್ತೀನಿ.
ಪಾನಿ ಹೆಂಗ್ ಮಾಡ್ಕೊಂತೆ.
ಪಾನಿ ಹೆಂಗಂದ್ರೆ ಆ ಸಣ್ಣ ಮಿಕ್ಸರ್ ಜಾರ್. ತಗೊಂಡು ಸ್ವಲ್ಪ ಜೀರಿಗೆ ಒಂದು. ನಾಲ್ಕಐದು ಹೆಸರುಗಳು ಬೆಳ್ಳುಳ್ಳಿ ಹಾಕ್ಬೇಕು ಒಂದ್ ಎರಡು ಮೂರ್ ಮಣಷನ್ ಹಾ ಒಂದ್ ಎರಡ್ ಮೂರ್ ಮೆಣ್ಸಿನ್ಕಾಯಿ...
ಹಾ.
ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಪುದೀನ ಇದ್ರೆ.. ಪುದಿನ ಹಾಕ್ಬೇಕು ಒಂದ್ ಸ್ವಲ್ಪ ಅಲ್ಲ.
ನಾನ್ ಹೇಳಾ ನೀ ಏನೇನಂದ ಅಂತ..
ಹ್ಮ..
ಮತ್ತ ನಗಬೇಡ ಏ ಇಲ್ಲ ಇಲ್ಲ ನೋಡ್ಕ ಮಾಡಗೆ ಬಾಯ ಹೇಟ್ ಮಾಡ್ಕೊಳಕತ್ತೀನಿ..
ಹಾ..
ಏನಿಲ್ಲ ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ
ಹ್ಮ್.
ಹ ಕೊತ್ತಂಬಿರಿ.
ಹ್ಮ..
ಪುದಿನ.
ಹಾ ಅಲ್ಲ
ಅಲ್ಲ ಹಾ ಅಲ್ಲ ಹಾ ಹಾ ಹೇ ಇಲ್ಲ ಏನಿಲ್ಲಪ್ಪಾ ಹಾ ಇದು ಅದು ಏನು ಅಂತಾರಲ್ಲ ಅದನ್ನೇ ಪಾನಿನೇ ಮತ್ತೆ ಹೊರಗಡೆ ಸಿಗುತ್ತಲ್ಲ ಪಾನಿ
ಚಲೋ ಇರಲ್ಲ ಅವ ಎಂತ ನೀರ್ ಹಾಕ್ತಾರೋ ಹೆಂಗ್ ಮಾಡ್ತಾರೋ ಅದು ತಿನ್ನಕ್ ಒ ತರ ಮುನ್ನ ಅದಿಷ್ಟು ಮಿಕ್ಸರ್ ಹಾಕೊಂಡು ಹ ಇದು ಹುಣಸೆಣ್ಣು ನೆ ಹಕಿಟ್ಕೋಬೇಕು ಒಂದ ಸ್ವಲ್ಪ
ಹಾ
ಆಮೇಲೆ ಅದರ್ದು ಉಪ್ಪು ಸಿಗುತ್ತಲ್ಲಾ ಕರಿ ಉಪ್ಪು
ಹ್ಮ್
ಹ ಪಾನಿಪುರಿ ಉಪ್ಪು ಸಿಕ್ತದ ಅದನ್ನ ನೀರಾಗ ಹಾಕಿ ಅದಕ್ ಸ್ವಲ್ಪ ಹುಣ್ ಸಣ್ಣಿಂದ ರಸ ನೀಟಾಗಿ ಹಿಂಡಿಗೆಸಿಂದ ಅದಳ್ಳ ತೆಗ್ದಿ ಬರೀ ರಸ ಅಷ್ಟೇ ಹಾಕ್ಬೇಕು ಉಪ್ಪು ಹಾಕ್ಬೇಕು ಅದ್ರೊಳಗ
ಹ
ಆಮೇಲೆ ಇದೆಲ್ಲಾ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲಾ
ಹಾಂ
ಅದನ್ನ ಅದಕ್ ಹಾಕಿ ಎಷ್ಟ್ ನೀರ್ ಬೇಕೋ ಅಷ್ಟು ನೀರ್ ಹಾಕೋಬೇಕು.
ಚಲೋ ನೋಡು.
ಹ್ಮ್ ನೀರ್ ಹಾಕೊಂಡ್ ಆಮೇಲೆ ಆಲೂಗಡ್ಡಿ ಪಲ್ಯ ಮಾಡ್ಕೊಬೇಕಲ್ಲ
ಹಾ ಅಂದ್ರೆ ಅದನ್ನ ಕುದಿಸ್ಬೇಕು ಕುದಿಸಿ ಅದೇ ಸೇಮ್ ಅದೇ ಆಸೆ ಇದೆ ಏನು ಇರಲ್ಲ
ಆಲೂಗಡ್ದಿ ಮತ್ತೆ ಬಟಾಣಿ
ಹಾ ಬಟಾಣಿ ಬಟಾಣಿ ಹೇ ನಾನು ಒಂದಿನ ಬಟಾಣಿ ಪಲ್ಯ ಮಾಡಿದ್ರ ಆಯ್ತ ಅಂತ ಹೇಳಿ ನಾನು ಮಾಡಕತಿದ್ನವ
ಇರ್ರೇ ನಂದು ಫುಲ್ ಹೇಳ್ತೀನ
ಹ್ಮ ನೀನ್ ಹೇಳು ನೀನ್ ಹೇಳು
ಆಲೂಗಡ್ದಿ ಪಲ್ಯ ಬಟಾಣಿ ಕುದಿಸಕೊಂಡು ಸ್ಮ್ಯಾಶ್ ಮಾಡ್ಕೊಡ್ಬೇಕ ಮಾಡ್ಕೊಂಡು ಅದಕ್ ಈ ಈರುಳ್ಳಿ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಹಾಕೋಬೇಕು. ಮತ್ತೊಂದ ಸ್ವಲ್ಪ ಚಾಟ್ ಮಸಾಲೆ ಏನನ್ ಇದ್ರೆ ಹಾಕೋಬೇಕು ಒಂದ್ ಸ್ವಲ್ಪ ಉಪ್ಪು.
ಹ್ಮ್
ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾ.
ಹಾ ಅಷ್ಟೇ ಚಲೋ ಬಿಡು. ನಾನು ನಾಳೆ ನಾಡಿದ್ದು ಅಲ್ಲಿ ಕೆಬ ಎನ್ಲ್ಲಿ ಪಾನಿಪುರಿ ಅದು. ಇದು ಸಿಗುತ್ತಾ ಅವೇ ಎಣ್ಣಗ್ ಹಾಕೊಂಡ್ ಕರ್ಕೊಳೋದು. ಸುಮ್ಮದನ್ನು ತರಿಸ್ತಿನಿ ನಾನು ತರಿಸಿ ಮಾಡ್ಬ ಕೊಂತೀನಿ ನಾನನ್ನು ನಾನು ನೀವು ಹ್ಮ್ ಮಾಡ್ಕೊಂತೀನಿ ಗೋಬಿ ಮಚೂರಿ ಮಾಡ್ತೀನ್ ನಾನು ಗೊತ್ತೇನು
ಗೋಬಿ ಮಂಚೂರಿ
ಹೌದು ಹೂಕೋಸ್ ಇರುತ್ತಲ್ಲ. ಆದ್ರಿಂದ ಮಾಡ್ತೀನಿ ಚಂದ್ ಇರುತ್ತ. ಮಸ್ತ್ ಇರುತ್ತ ಹಾ ಹೂಕೋಸಿಂದಾನೇ ಮಾಡ್ತೀನಿ ಅದು ಕಾರ್ನ್ಫ್ಲೋರ್ ಹಾಕಿನೂ ಮಾಡ್ತೀನಿ ಚೆಂದ್ ಇರುತ್ತಾ. ಆದ್ರೆ ಅಂಬಿಕಾ ಏನ್ ಬಟಾಣಿ ಯಾವ ರೀತಿ ಕುದಿಸಸ್ಕೊಂತೀನ್. ಬರೀ ನೀರ್ ಹಾಕಿ ಒಂದೇ ಒಂದ್ ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತೀಯಾ.
ಈಗ ಇಲ್ಲ ಬರೀ ನೀರಲ್ಲ ಕುುದಕೊಂತೀನಿ.
ಅಂದ್ರೆ ನೀರ್ ನಾನು ಕುದಸನಿ ನೀರಲ್ಲಿ ಕುದಸಿನಿ ಒಟ್ಟ ಆಗಿಲ್ಲ ಇಲ್ಲಿ ನಮ್ಮ ನಮ್ ನಮ್ ರಿಲೇಟಿವ್ಸ್ ಆಗ್ಬೇಕು.
ಬಟಾಣಿ ತಗೋಬೇಕು
ಹಸಿ ಬಿಟಾಣಿ ಎಲ್ಲಿ ಸಿಗ್ತವೆ ಇಲ್ಲಿ ನಿಮ್ ಊರಾಗ್ ಸಿಗ್ತಾವ
ಇಲ್ಲಿ ಸುರ್ಪುರ್ದಾಗ ಸಿಕ್ತಾವ. ಅಲ್ ಅವು. ಅವ ಇದ್ರೆ ನೆನೆ ಹಾಕೊಬಹದಲ್ಲ ಹಸಿ ಒಣ ಬಟಾಣೆ ಇದ್ರುನು ನೆನೆ ಹಾಕೊಂಡು ಆಮೇಲೆ ಕುದಸಕಿಡ್ಬೇಕು
ನನ್ಗ ಗೊತ್ತಿಲ್ಲ ಫಸ್ಟ್ ಫಸ್ಟಿಗೆಲ್ಲ ಹೊಸ ಹೊಸದೆಲ್ಲ ಮಾಡಿಲ್ಲ ಬಟಾಣಿ ಸಾರು ನಾನು. ಯೂಟ್ಯೂಬ್ನಾಗ ನೋಡ್ದ ನಾನು ಬಟಾಣಿ ಸಾರ್ ಮಾಡಿದ್ರ ಇದ್ ಚಪಾತಿ ಜೊತೆ ಅಂತೇಳಿ. ಮಾಡಕ್ ಕುಂತೀ ನವ.
ಹ್ಮ್.
ಸೀದಾ ಡೈರೆಕ್ಟ್ ನಾನು ನೀರ ಹಂಗ ಕುರ್ಸಕ ಇಟ್ಬಿಡಿ ನೆನ್ಸಿ ಇಟ್ಟಿರ ನಾ ರಾತ್ರಿ ರಾತ್ರಿಯಲ್ಲನು ಕುದಿತಾವ್ ಬಿಡು ಅಂತ ಹಂಗ ಇಟ್ಟೀನಿ ಓ ಕುದ್ದೇ ಇಲ್ಲ ಹಲ್ಲೆಲ್ಲ ಬ್ಯನ್ಗತ್ ಬಿಟ್ಟಿದ್ದು ಹ್ಮ್ ಎಷ್ಟೊ ಎಷ್ಟಂತ ಇಡ್ಲಿ ಗ್ಯಾಸ್ ವೇಸ್ಟ್ ಆಗುತ್ತ ನೋಡಿ ಇಲ್ಲ ಗ್ಯಾಸ್ಗ ಎಷ್ಟು ಹ್ಮ ರೊಕ್ಕ ಎಷ್ಟು ತಗೊಳ ಆತ್ತಾರ ಅಂತ.
ಹಾ ಇಲ್ಲ ಅದು ಫಸ್ಟಿಗೆ ನೆನ್ಸ್ಬೇಕು ನೀನು ಮಾಡ್ತೀನಿ ಅನ್ನೋದಕ ಒಂದು ಒ ಫೋರ್ ಫೈವ್ ಅವರ್ಸ್ ಮುಂಚಕೆ ನೆನ್ಸಿಡ್ಬೇಕು ನೆಂದು ಒಂದ್ರ ಜಲ್ದಿ ಕುದ್ಬಿಡ್ತಾವ.
ಹಾ ಚಂದಿರ ತಾವು ನಾವ್ ಮಾಡ್ಕೊಂಡ ತಿನ್ಬೇಕಾದ್ರೂನು ಮಸ್ತ್ ಇರುತ್ತ ನೋಡಿನಲ್ಲ ನಾನನು
ಹ್ಮ್ ಚೆನ್ನಾಗಿರ್ತದ ಅದನ್ನು ಪಲ್ಯ ಚೆನ್ನಾಗ್ ನನ್ ಗೋಬಿ ಹೆಂಗ್ ಮಾಡ್ತಿ ಹೇಳೆ.
ಏನಿಲ್ಲ ಅದು ಉಕೋ ಸಣ್ಣದಾಗಿ ಕಟ್ ಮಾಡ್ಕೊತಿನಾ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪೇ ಕಡ್ಲಿ ಇಟ್ಟಟ್ ಹಾಕ್ತೀನಿ ಜಾಸ್ತಿ ಕಡ್ಲಿಟ್ಟ ಹಾಕಲ್ಲ ನನ್ ಕಾನ್ಫ್ಲೋರೇ ಜಗ್ಗಿ ಹಾಕ್ತೇನೆ. ಕಾರ್ನ್ಫ್ಲೋರ್ ಜಗ್ಗೆ ಆಗಿ ಕಲರ್ ಹಾಕ್ತೀನಿ ಒಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ ಜಸ್ಟ್ ಇಷ್ಟ ಹಾಕೊಂಡೇನೆ ನಾನ ಫ್ರೈ ಮಾಡಕೊತೀನಿ ಫಸ್ಟ್.
ಹ್ಮ್
ಹಾ ಫ್ರೈ ಮಾಡ್ಕೊಂಡು ನಾವು ಯಾವಾಗ ಬೇಕಾದ್ರೆ ಅವಾಗ ನಾಫ್ರ್ ತಗ್ದ್ ಇಡ್ಬಹದು ಯಾವಾಗ ಬೇಕವಾಗ ನಾವು ಪಲ್ಯ ಮಾಡ್ಕೋಬಹುದು. ಅ ಹಂಗಂದ್ರೆ ನ ಬಾಣ್ಲೆಲಿಟ್ಟು ಎಣ್ಣೆ ಉಪ್ಪು ಖಾರ ಅದು ಸಾಾಸು ಎಲ್ಲಾನು ಹಾಕಿ ಫ್ರೈ ಮಾಡ್ಕೊೊಳ್ಳೋದು ಲಾಸ್ಟ್ ನಮ್ಗೆ ಯಾವ್ಯಾವ ರೀತಿ ಉ ಬುಳ್ಳಗಡ್ಡೆ ಬೇಕ? ರೀತಿ ಎಲ್ಲಾ ಮಾಡ್ಕೊಂಡ
ಫಸ್ಟ್ಗ ಕರ್ದ ಇಟ್ಕೊಂಡ್ ಬಿಡ್ಬೇಕು.
ಕರದ ಇಟ್ಕೊಂಡ್ ಬಿಡತೀನಿ
ಇದು ಬರಿೀ ಕಡಲೆ ಇಟ್ಟು ಹಾಕ್ತೇ ಕಾರ್ನ್ ಫ್ಲೋರ್ ಹಾಕ್ತಾರಲ್ಲಾ?
ನಾ ಜಾಸ್ತಿ ಕಾರ್ನ್ಫ್ಲೋರೆ ಹಾಕ್ತೀನಿ.
ಜಾಸ್ತಿ ಕಾನ್ಫಲೋರ್ ಇರತ್ತೆ ಸ್ವಲ್ಪ್ ಕಳ್ಳ ಇರತ್ತೆ
ಪ್ಲಾವರ ಹಾಕಿ ಸ್ವಲ್ಪ ಕಡಲಿಟ್ಟ ಹಾಕ್ತೀನಿ ಯಾಕಂದ್ರೆ ಅದು ಗಟ್ಟಿ ಹಾಕ್ತ ಆ ಅದು ಗಟ್ಟಿ ಆಗ್ಬಿಡ್ತದ ಇಲ್ಲ ಮೆತ್ತಗ ಆಬಿಡ್ತದೆ. ಇ ಸಡನ್ ಆಗೆ
ಹ್ಮ ಹ್ಮ್ಮ್ ಹ್ಮ್ಮ್
ಅದ್ರ ಸಂಬಂಧ ನಾನ್ ಜಾಸ್ತಿ ಅದನ್ನ ಗಡ್ಲಿ ಇಟ್ಟಿ ಹಾಕಲ್ಲ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ ಅದೊಂದ್ ಸ್ವಲ್ಪ ಹೂಕೋಸ ಹಾಕಿ ಒಂದ್ ಸ್ವಲ್ಪ ಉಪ್ಪು ಒಂದ್ ಸ್ವಲ್ಪ ಕಲರ್ ಹಾಕಿ ಹಾಕಿ ಮೊದಲ್ ಎಲ್ಲಾ ಕ್ರಿಸ್ಪಿ ಕ್ರಿಸ್ಪಿ ಬರಂಗ ಎಲ್ಲಾ ಉುರ್ಕೊತೀನಿ ಚೆಂದ ಉುರ್ಕೊಂಡು ಸೈಡ್ ಇಡ್ತೀನಿ. ಸೈಡ್ ಇಟ್ಟ್ಮ್ಯಾಲ ಆಮೇಲ್ ನನಗ್ ಯಾವಾಗ್ ಬೇಕು ಅಷ್ಟು ಉಳಗ ಅಂದ್ರೆ ಸ ಅಂದ್ರೆ ಕರಿಬೇವು ಆ ಮತ್ತ ಉಳ್ಳಾಗಡ್ಡಿ ಸ್ವಲ್ಪ ಮೆಣ್ಸಿನ್ ಕಾಯಿ ಉದ್ದ ಉದ್ದೇ ಸ್ಲೈಸ್ ಮಾಡ್ಕೊಂಡಿರೋ ಮೆಣ್ಸಿನ್ಕಾಯಿ ಮತ್ತೆ ಕ್ಯಾ ದೊಡ್ಡ ಮೆಷಿನ್ ಕಾಯಿ ಉ್ದದ್ದ್ ಉದ್ದಂಗ ಕಟ್ ಮಾಡ್ಕೊೊಳ್ಳೋದು ಹಿಂಗೆಲ್ಲಾ ಕಟ್ ಮಾಡ್ಕೊಂಡ್ ಅದ್ರಾಗ ಸಾಸು. ಟೊಮೆಟೊ ಸಾಸು ಅವನ್ನೆಲ್ಲಾ ಹಾಕೊಂಡು ಫ್ರೈ ಮಾಡ್ಕೊಂಡ್ ಬಿಡ್ಬೇಕು ಫ್ರೈ ಮಾಡ್ಕೊಂಡ್ರೆ ಅವಾಗ ಹಾರಿಸ್ ಮಸ್ತ್ ಬರ್ತ ಅವಾಗ್
ಹ್ಮ್ ಹ್ಮ್
ಹ್ಮ ನಾನ್ ಹಿಂಗಗೆ ಮಾಡ್ಕೊಂತೇ ನೋಡು ಹಾ ನಾನ ಹಂಗೆ ನೋಡಿ ನೋಡು. ನಮ್ ನಮ್ ರಿಲಷ ಚಂದಾಗ ಮಾಡ್ತಾರ ಇಲ್ಲಿ ಅವ್ರ ಮಾಡೋದನ್ನ ನಾ ನೋಡಿನಿ ಹಾ
ಹು ಅದೆಲ್ಲ ಹಾಕ್ತಾರ ಅದು ಹಂಗ ಮಾಡಿದ್ನು ಮನ್ಯಾಗ ಅಲ್ಲಿ ಮಾಡ್ತಾರಲ್ಲಾ ಆ ಟೇಸ್ಟ್ ಇರೋದೇ ಇಲ್ಲ.
ಹ್ಮ್ ಇರಲ್ಲ ಇರಲ್ಲ ಹ್ಮ್ ಅಷ್ಟಿರಲ್ಲ ಆದ್ರೆ ಅವರು ಟೇಸ್ಟಿಂಗ್ ಪೌಡರ್ ಅದೆಲ್ಲಾ ಹಾಕ್ತಾರ ಅವರು
ಹಾ ಟೇಸ್ಟಿಂಗ್ ಪೌಡ್ರ ಆಕ್ಚುಲಿ ತಿನ್ಬಾರ್ದ ಅಂತದು.
ಹಾ ಟೇಸ್ಟಿಂಗ್ ಪೌಡರ್ ಎಲ್ಲಾ ಹಾಕ್ತಾರ. ನಾವೆಲ್ಲ ನಾವ್ ಟೇಸ್ಟಿಂಗ್ ಪೌಡರ್ ಎಲ್ಲಾ ಏನಲ್ಲಾ ನೋಡಿದಲ್ ಅದು ಹಾಕನ ನೋಡಿ ಇಲ್ಲ ಅಲ್ಲಿ ನಾವು ಇದಕ್ ಹೋಗ್ತಿವಲ್ಲಾ ನ ಅಲ್ಲಿ ಪಡ್ಡು ಮತ್ತೆ ಚಟ್ನಿ ತಿಂತೀವಲ್ಲ ಹ ಅಲ್ಲಿ ಚಟ್ನಿ ಕೊಡ್ತಾರ ರೆಡ್ಡಿ ಹೋಟೆಲ್ ನಲ್ಲಿ ಚಟ್ನಿ ಕೊಡ್ತಾರ ಟೇಸ್ಟಿಂಗ್ ಪೌಡರ್ ಹಾಕ್ಬ ಬಿಡ್ತಾರ ಅದನ್ನೇ ತಿನ್ಬೇಕೇಕ್ ತಿನ್ಬೇಕ ಅ ಎಷ್ಟ ಚಂದಾಗ ಹೋಗ್ತಿರ್ತಿ ಗೊತ್ತೇ ನಾ ಮೊದ್ಲ್ ನಾ.
ಹೌದು ನೋಡ. ಅದು ಏನೋ ಏನೋ ಒಟ್ಟ ಟೇಸ್ಟಿಂಗ್ ಪೌಡರ್ ಹಾಕ್ ಅದು ಏನ್ ಹಾಕ್ತಾರಂತೆ ನಮ್ಗ ನು ಗೊತ್ತ. ತಿಲ್ಲಾರ್ರ ಏನು ಗೊತ್ತಿಲ್ಲ ಬಟ್ ಬೈಕ್ ಪದೇ ಪದೇ ತಿನ್ಬೇಕ ಅಸ್ತು
ಹಾ ನಾವ್ ಟೇಸ್ಟಿಂಗ್ ಪೌಡರ್ ಅದು ಹಾಕ್ತಾರಲ್ಲಾ ಚಂದನ ನಾ ಯಾವಾಗ ಆಫೀಸ್ ಹೋಗಿರ್ತ ಮುದ್ದಂ ಅಲ್ಲೇ ತಿಂದು ಹೋಗ್ತವ ಅದು ಜಗಳಾಡ್ ಜಗಳಡ್ ಸ್ವಲ್ಪ್ ಕೊಟ್ರ ನಮ್ಏನ ಬಾಳ್ಬೇಕ ಅಂತೀವ್ ನೋಡಿದಿಲ್ ಹ್ಮ್ ನೋಡಿದಲ್ ನ ಏನ ಸ್ವಲ್ಪ ಹಾಕ್ರಿ ಸ್ವಲ್ಪ. ಹಾಕ್ರಿ ಮತ್ ಪಡ್ ಆಗ್ತದ ಇನ್ನು ಸ್ವಲ್ಪ ಹಾಕ್ರ ಇನ್ನ ಸ್ವಲ್ಪ ಹಕ್ರ ಅನ್ನೋದು. ಹ್ಮ್ ಹಂಗೆ. ಒಂಂತರ ಒಂಗ ಒಂಂತರ ಕುತೂಹಲ ಅವ್ರ ಕೊಡ್ಲಿಲ್ಲಪ್ಪಾ ಅಂತಂದ್ರ ಜಗಳ ಆಡೋದು ನೋಡಿ ಇಲ್ಲ ಮೊದ್ಲ್ ನಾವ್ರ್. ಹೆಂಗ ಮಾಡ ಮುಂದಾಡಿ ಹೆಂಗ ಜಗ ಆಡ್ತಿದ್ವಿ ರುಚಿ ಮಾಡ್ದಂಗ ಬರೀ ಚಟ್ನಿಗೋಸ್ಕರನ ಜಗಳ ಆಡ್ತಿದ್ವಿ ಫಸ್ಟ್ ನಾನ್ ಹಾಕೊತೀನಿ ಫಸ್ಟ್ ನಾನ್ ಹಾಕೊತೀನಿ.
ಮೊನ್ನೆ ಏನ್ ಮಳಿ ಬರೋದ್ ನಿಂತ್ರಣ ಮತ್ ಹಚ್ತನ್ ತಗೋ ಮಾತಾಡಂಬ್ರಿ ನನಗೆ ಏನ್ ಹಚ್ಲೇ ಇಲ್ಲ ನಾನ ಎಷ್ಟ. ಅಷ್ಟೊ ತನಕ ವೇಟ್ ಮಾಡಿದ್ದೆ ಗೊತ್ತಾ.
ಇಲ್ಲ ನಾನು ಇಲ್ಲ ಗುಡುಗು ಸಿಡಿಲು ಬಾಳ್ ಬಂದ್ಬಿಡ್ತಲ್ಲ ಫ್ಲೈ ಮಾಡೋ ಆಗ್ಬಿಟ್ಟೆ ಮತ್ತ ಇಲ್ಲ ಎಲ್ಲರೂ ನಮ್ಮ್ ಅತ್ತಿಯವರು ಬಂದ್ರು ಮನೆಗೆ ಅದ್ರ ಸಂಬಂದ ಫೋನ್ ಎತ. ಹೋಗ್ಲಿಲ್ಲ ಫೋನ್ ಹಚ್ಚಕೆ ಹೋಗ್ಲಿಲ್ಲ ಪ್ಲೈನ್ ಮೋಡ್ ಒಟ್ಟ ಆನೆ ಮಾಡಿಲ್ಲ ನಾನು ಅವಾಗೆ ಹಸು ಆಗ್ಬಿಟ್ಟಿತ್ತು ಮತ್ತ ಊಟ ಮಾಡಿದ್ದಿಲ್ಲನ ಇನ್ನು ಅವಾಗ ಅದ್ರ ಸಮನ್ ಸುಮ್ನೆ ಆಗ್ಬಿಟ್ಟೆ ಮತ್ತೆ ಏನ್ ಮಾಡ್ಲಿ
ಸರಿ ತಪ್ಪ ಇರ್ಲಿ ಇರ್ಲಿ ಇಲ್ಲ ನಾನ್ ಮತ್ತತ್ ಹಚ್ತನ್ ತೊಗೊಂಡ್ ನನ್ಗು ಫ್ರೀ ಇದ್ನ ಯಾಕ ಮನ್ಸ ಬರತ್ತ ಗತ್ತಿದ್ದಿಲ್ಲ ಅಂತ ಸ ಸಾಯಿರ ಫೋನ್ ಮಾಡ್ತಾಳೆನಂತ ಅನ್ಕೊಂಡೆ ಮಾಡ್ತೀನಂತ ಹೇಳಿ.
ತಿಳ್ಕೊಂತಾಳೆನು ಈಕೇನಾರ ಮತ್. ಏ ಎಷ್ಟು ಬೇರಿ ಕದಾಳ್ ನೋಡಿಕಕ್ಕೆ ಅಂತ ಅನ್ಕೊಂತರ ಅನ್ಕೊಂಡಿದ್ದೆ ನಾನನ್ ಏನೋ ಒಂತರ ಆಚತೀನ ಅಂತೇಳ ಎಷ್ಟು ಮೋಸ ಮಾಡಿದ್ಲ್ ನೋಡಂತ ಏ ಎಲ್ಲ ಅನ್ಕೊಂಡಿರ್ತಿದವಿ ಮನಸ್ನಾಗ ಆದ್ರೂ ಬಿಟ್ಕೊಡಲ್ಲ ಅಷ್ಟೇ
ಹಂಗ ಏನಿಲ್ಲ ಫೋನ್ ಮಾಡ್ತೀನಿ ಅಂದಿದ್ಲು ಯಾಕ. ಕೋಚರಿ ಇಲ್ಲ ಪಾಪ ಏನ ಕೆಲ್ಸ ಇದ್ದಿರ್ಬೇಕಂತ ಹಿಂಗ ಅನ್ಕೊಂಡೆ.
ಹಾ ಊಟ ಎಲ್ಲಾ ಮಾಡ್ಕೊಂಡನೆ ಮ್ಯಾಲ ಹೋಗಿದ್ದಿ ಮಳಗಿ ಮ್ಯಾಲ.
ಇಲ್ಲ ಅದೇ ಪನಿಪುರಿ ಮಾಡಿದ್ ನನ್ನೆಲ್ಲ ತಿಂದ್ವಿ ಒಂದ್ ಸ್ವಲ್ಪ ಏನಾದ್ರೂ ನಾಷ್ಟ ಮಾಡ ಮಾಡಿದ್ರಾಯ್ತ ಅಂತೇಳಿ ಅವಾಗ ನಾಷ್ಟ ಅಂದ್ರೆ ಬಿಸಿ ಬ್ಯಾಗೆ ಮಾಡ್ಕೊಂಡ್ ತಿನ್ಬೇಕಾ
ಹಾ ಚಲೋ ನೋಡ್ರ
ಅದಕ್ಕೆ ಸುಮ್ಮನೆ ಅಲ್ಲಿ ಅಂತೇಳಿ ಬಂದೆ
ಮ ನಾಳೆ ಮೊದ್ಲ್ ಸಾಯಂಕಾಲ ಅದೇನು ನಮ್ದು ಸ್ನಾಯಾಕ್ಸ್
ಹ್ಮ ಹಾ
ನಿಜ ನಾನು ಮಾಡ್ತೀನಿ ಬಾಳ್ ದಿನ ಆಯ್ತು ಮಾಡ್ಬೇಕಂದ ಬಾಳ್ ಕ್ರಾಸಿಟಿ
ಓಕೆ ಓಕೆ ಮಾಡ್ಕೊತೀನಾ
ನಾನು ಒಂದ್ ಸ್ವಲ್ಪ ಊಟ ಮಾಡಿ ಮಾಡ್ಲೆ ಊಟ ಮಾಡಿಲ್ಲಾ ಊಟ ಮಾಡಿ ಮತ್ತೆ ಕಾಲ್ ಮಾಡ್ತೀನಂತ ನಗ ಮಾತಾಡ್ಬೇಕು ಸರಿ ಅಂಬಿಕಾ ಇಡ್ಲಿ
ಹ